ಹಾಯ್
ಹಲೋ
ಹಾಯ್ ಗುಡ್ ಈವ್ನಿಂಗ್
ವೆರಿ ಗುಡ್ ಈವ್ನಿಂಗ್ ಆರಾಮ್ ಇದ್ದೀರಾ
ಆರಾಮಿದ್ದೀವಿ ನೀವು
ಹ್ಮ್ ನಾವ್ ಆರಾಮ್ದೀರಿ ಏನ್ ಮಾಡ್ತಿದ್ದೀರಾ ಹ್ಮ ಆಯ್ತಾ ನಿಮ್ದು?
ನಮ್ದು ಆಯ್ತು ನೋಡಿ
ಏನ್ ಮಾಡ್ತಿದ್ದೀರಾ?
ನಾವು ಏನಿಲ್ಲ ಹಾಗೆ ಕೂತಿದ್ದೆ.
ಹೌದಾ
ಹಾ
ನಿಮ್ಮೂರಲ್ಲಿ ಯುಗಾದಿ ಸಂಭ್ರಮ ಕೇಳ್ಪಟ್ಟೆ ಹೇಳ್ಬಹುದಾ?
ಹೌ ಆಗ
ಹ್ಮ್
ನಮ್ಮೂರಲ್ಲಿ ಯುಗಾದಿ ಬೇರೆ ಊರ್ಗ್ ಬೇರೆ ಊರ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಊರಲ್ಲಿ ಚೆನ್ನಾಗ್ ಮಾಡ್ತಾರೆ
ಹೌದ ಯಾವ ತರ ಮಾಡ್ತೀರಾ
ಯಾಕಂದ್ರೆ ಆ ದಿನದಲ್ಲಿ ನಮ್ಮ ಊರಲ್ಲಿ ಎಲ್ಲಾ ನಮ್ಮ ಊರಿನ ಜನರು ಮತ್ತೆ ಸಣ್ಣ ಪುಟ್ಟ ಮಕ್ಕಳು ಖುಷಿ ಖುಷಿಯಿಂದ ಅದು ಬೇವಿನ ಬೇವಿನ ತಪ್ಲ ಅಂತ ಬರುತ್ತಲ್ವಾ ಭೇವಿ ಹಾ ಅದು ಮತ್ತೆ ಮಾವಿನ ಎಲೆಯಿಂದ ಅದು ಮನೆಗೆ ತೋರಣ ಕಟ್ಟಿ
ಮಾವಿನಎಲೆಲ್ಲಿ ತೋರಣ ಕಟ್ತೀರಾ
ಹಾ ಮಾವಿನ ಎಲೆಯಲ್ಲಿ ಅದು ಮನೇಲ್ಲೇ ಮಾಡ್ತೀವಿ ನಾವು.
ಹಾ.
ಹಾ ಅದರಿಂದಲೇ ಮನೆಗೆ, ಬಾಗ್ಲಿಗೆ ತೋರಣ ಕಟ್ಟಿ, ಹೂವೆಲ್ಲ ಡಿಸೈನ್ ಮಾಡಿ. ಒಳ್ಳೆ ಸಂಭ್ರಮದಿಂದ ಮಾಡ್ತೀವಿ. ಅದೇ ದಿನ ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ಅಂತ ಗುಡಿ. ಅಲ್ಲಿ ತೇರು ಕೂಡ ನಡೆಯುತ್ತೆ. ಆ ತೇರು,
ನಿಮ್ಮೂಊರಲ್ಲಿ ತೇರನ ಆಚರಣೆ ಇದು ಮಾಡ್ತಾರಾ.
ಹಾ ಇದ್ದನಾನೇ ನಮ್ಮ ಊರ್ಲ್ಲಿ ಆಂಜನೇಯ ಸ್ವಾಮಿ ಅಂತಿದ್ದಾರೆ.
ಹಾ.
ಸ್ವಾಮಿದು ತೇರು ರಥೋತ್ಸವ ನಡೆಯುತ್ತೆ ಅದು ಕೂಡ ತುಂಬ ಸುಂದರವಾಗಿಯೇ ನಡೆಯುತ್ತೆ.
ಹ್ಮ್ ಮತ್ತೆ ಏನೆಲ್ಲಾ ಮಾಡ್ತೀರಾ.
ಹಾ ಆ ದಿನ ಬೆಳಿಗ್ಗೆ. ವಿಧ ವಿಧವಾದ ಅಡುಗೆ ಆಗಿರ್ಬೋದು.
ಅಡುಗೆ ಅಂದ್ರೆ ಯಾವ ಯಾವ ತರ ಅಡುಗೆ ಮಾಡ್ತ
ಬೆಳಿಗ್ಗೆ ಬೆಳಿಗ್ಗೆ ಟಿಫಿನ್ ಬೆಳಿಗ್ಗೆ ಟಿಫಿನ್ ರೆಡಿ ಆಗುತ್ತೆ. ಮಧ್ಯಾಹ್ನಕ್ಕೆ, ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ನಮ್ಮಅಮ್ಮರು ಹೋಳಿಗೆ ಶಾವಿಗೆ ಪಾಯಸ. ಅ್ಣ ಸಾಂಬಾರ. ಇನ್ನು ಬೇರೆ ಬೇರೆ ಎಲ್ಲ ಮಾಡ್ತಾರೆ ಅವತ್ತಿನ ದಿನ ಅಂತ ನಮ್ಗೆ ತುಂಬಾ ಖುಷಿ.
ಹೌದಾ.
ಹಾ.
ಮತ್ತೆ ಇನ್ನು ಏನೇನೆಲ್ಲ ಮಾಡ್ತೀರಾ.
ಅದೇ ನಮ್ಮ ಊರಲ್ಲಿ ರಥೋತ್ಸವ ನೋಡೋದೇ ಒಂಥರ ಖುಷಿ.
ಎಲ್ಲಾರೂ ಮಾಡ್ತಾರೆ ಈ ಹಬ್ಬನಾ.
ಹಾ ನಮ್ ಕಡೆ ಎಲ್ಲಾ ಮಾಡ್ತಾರೆ.
ಇ ಊರಿನ ಜನ ಎಲ್ಲ ಸೇರಕೊಂಡು ತುಂಬ ಚೆನ್ನಾಗ್ ನಡೆಸ್ತಾರೆ.
ನೀವು ನೋಡಕ್ ಹೋಗ್ತೀರಾ ರಾಥೋತ್ಸವನಾ.
ಹಾಂ ನಾವು ಹೋಗ್ತೀವಿ ತೇರು ಕೂಡ ಎಳಿತೀವಿ. ತೇರು ಎಳದು ದೇವ್ರ ಹತ್ರ ಹೋಗಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಕೊಂಡು. ಆವತ್ತಿನ ದಿನ ಊರಲ್ಲೆಲ್ಲಾ ಜಾತ್ರೆ ಬಂದಿರುತ್ತೆ ಗೊತ್ತವಾ ನಿಮ್ಗೆ ಗೊತ್ತಾ ನಿಮ್ಗೆ.
ಹ್ಮ್.
ಹಾ ಜಾತ್ರೆಲಿ ಓಡಾಡಿ. ಎಲ್ಲ ಎಂಜಾಯ್ ಮಾಡ್ತೀವಿ ಆವತ್ತಿನ ದಿನ.
ಹೌದಾ. ಮತ್ತೆ ಇನ್ನು ಏನೇನೆಲ್ಲ ಮಾಡ್ತಾರೆ.
ಅದೇ ಸಂಜೆ ರಥೋತ್ಸವ ಆಗುತ್ತೆ. ರಥೋತ್ಸವ ಆದ್ಮೇಲೆ, ಜಾತ್ರರೆೆಯಲ್ಲಿ ಸ್ವಲ್ಪ ಓಡಾಡಿ ಫ್ರೆಂಡ್ಸ್ ಜೊತೆ. ಮನೆಗ್ ಬಂದು ಅಮ್ಮ ಮಾಡಿರ್ತಾರಲ್ವಾ ಹೋಳಿಗೆ ಶಾವಗೆ. ಪಾಯಸ ಹ ಮತ್ತೆ ಮನೇಲಿ ಪೂಜೆ ಇರುತ್ತೆ. ಪೂಜೆ ಮುಗಿಸ ಕೊಂಡು ಊಟ ಮಾಡ್ಬೇಕು.
ಹ್ಮ್ ಈ ಯುಗಾದಿಯಲ್ಲಿ ಎಳ್ಳುಗಬೇಲ್ಲ ಕೊಡ್ತಾರಂತ ಹೌದಾ.
ಹಾ ಕೊಡ್ತಾರೆ ಮೇನ್ ಪಾಯಿಂಟ್ ಇದೆ ನೋಡಿ ನಾ ಇದನ್ನೇ ಮರ್ತ್ ಬಿಟ್ಟಿದ್ದೆ.
ನಮ್ಮ ಗುರು ಹಿರಿಯರಿಗೆ ಕೊಡ್ತೀವಿ ಬೇವು ಬೆಲ್ಲಾ.
ಹ್ಮ್ ಬೇವು ಬೆಲ್ಲ.
ಹ್ಮ್ಮ್ ಈ ಹಬ್ದಲ್ಲಿ ಏನು ವಿಶೇಷತೆ ಅಂದ್ರೆ.
ಹ್ಮ
ಬೇವು ಬೆಲ್ಲ ಅಂದ್ರೆ ಜೀವನದಲ್ಲಿ ಬೇವು ಬೆಲ್ಲ ಅಂದ್ರೆ ಸಿಹಿ ಕಹಿ ಎರಡು ಇರ್ಬೇಕಂತ ಬೇವು ಬೆಲ್ಲ. ಕೊಡ್ತೀವಿ ಸರಿ ಎರಡು ಈಕ್ವಲಾಗಿ ನೋಡ್ಬೇಕಲ್ವಾ.
ಹಾ ಹೌದು.
ಹಾ ಜೀವನದಲ್ಲಿ ಕಷ್ಟ ಅಂತ. ಇರ್ಬಾಡ್ದ ಕಷ್ಟನೂ ಜಾಸ್ತಿ ಆಗ್ಬಾಡಾದು ಸುಖನೂ ಜಾಸ್ತಿ ಆಬಾಡದಲ್ವ.
ಹ್ಮ್
ಅತಿ ಆದ್ರೆ ಅಮೃತ ಕೂಡ ವಿಷಯ ಆಗ್ಬಿಡುತ್ತಲ್ವಾ ಅದಕ್ಕೋಸ್ಕರ ಅರ್ಧ ಸಿಹಿ ಅರ್ಧ ಕಹಿ.
ಹೊಓ ಈ ತರಲ್ಲ ಇದು ಮಾಡ್ತಾರಾ.
ಹಾ ಇದೆಲ್ಲಾ ಸರಿಯಾ. ತಲೆಮಾರುಗಳಿಂದ ಬಂದಂತ ಹಬ್ಬ ಇದು.
ಹ
ಹಾ
ಬೇವು ಇದಕ್ ಕೊಡ್ತೀರಾ ಬೆಲ್ಲ ಇದಕ್ ಕೊಡ್ತೀರಾ.
ಅದೇ ಎರಡು ಈಕ್ವಲಾಗಿ ನೋಡ್ಕೋಬೇಕಂದ್ರೆ ಅಂದ್ರೆ ಕಹಿ ಕೂಡ ಅನುಭವಿಸ ಜೀವನದಲ್ಲಿ ಕಹಿ ಕೂಡ ಅನುಭವಿಸಬೇಕು ಸಿಹಿ ಕೂಡ ಅನುಭವಿಸ ಬೇಕು ಅಂತ ಎರಡು ಈಕ್ವಲ್ ಆಗಿರ್ಬೇಕು ಯಾವ್ದು ಜಾಸ್ತಿ ಆಗ್ಬಾರದು.
ಹೌದಾ
ಹಾ ಇವಾಗ ಸಿಹಿ ಜಾಸ್ತಿ ಆಗ್ಬಿಟ್ರೆ ಶುಗರ್ ಬರ್ಬೋದು. ಅದು ಅಂದ್ರೆ ನಿಮ್ಗೆ ಇನ್ನೊನ್ ಗೊತ್ತಿಲ್ಲ ಬೇವು ತಿನ್ನೋದ್ರಿಂದ ಬೇವು ಬೇವು ಬೆಲ. ತಿನ್ನದ್ರಿಂದ ಆರೋಗ್ಯಕ್ಕೆ ಎಷ್ಟು ಯೂಜ್ ಇದೆ ಗೊತ್ತಾ.
ಹೌದಾ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ ಬೇವು ಬೆಲ್ಲದ ಬಗ್ಗೆ.
ಅದೇ ಬೇವತ್ತಿನದಿಂದ. ಬಾಡಿಗೆ ಒಳ್ಳೇದು ಖರೆ ಅದು ಬೇವು ಕಹಿ ಇರುತ್ತೆ. ಆದ್ರೆ ಅದು ಬಾಡಿಗೆ ತುಂಬಾನೇ ಒಳ್ಳೆಯದು.
ಹೌದಾ.
ಹಾ ಅಂದ್ರೆ ಬೇವ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನನ್ಗೆ ನಮ್ಮಜ್ಜಿ. ತಿದ್ರು.
ಹ್ಮ.
ಪೂರ್ತಿಯಾಗಿ ಕೇಳಿಲ್ಲ ನಾನೇ ಮರ್ತ್ಬಿಟ್ಟಿದ್ದೀನ ಅದನ್ನ.
ಹೌದಾ
ಹಾ ನನ್ಗೆ ಆದ್ರೆ ಬೇವು ಬೆಲ್ಲ ಕೊಟ್ರೆ. ನಾವು ಬೇವುಗಿಂತ ಬೆಲ್ಲನೆ ತಿಂದದ ಜಾಸ್ತಿ.
ಹೌದೌದ ಎಸ್ ಜಾಸ್ತಿ ಬೆಲ್ಲನೆ ತಿಂತೀರ.
ಹಾ ಯಾಕಂದ್ರೆ ಬೇವು ಕಹಿ ಅಲ್ವಾ.
ಹ್ಮ್ ಇದು ವರ್ಷಕ್ಕ ಒಂದೇ ಸರ್ನಾ ತಿನ್ನೋದು.
ಹಾ ವರ್ಷಕ್ಕೊಂದ್ಸರಿನೆೆ.
ಹ್ಮ್ ಮತ್ತೆ ಇನ್ನು ಏನನ್ ಮಾಡ್ತೀರಾ.
ಹಾಂ ಅದೇ ನೆಕ್ಸ್ಟು ಹಾ ನಮ್ಮೂರು ಜಾತ್ರೆ ಮುಗಿತಾ. ಅಮ್ಮೃತೋತ್ಸವ ಮುಗ್ದ ಮೇಲೆ ಇನ್ನು ಸೆವೆನ್ ಡೇಸ್. ಆದ್ಮೇಲೆ ನಮ್ ಊರ್ ಪಕ್ಕನೇ ಜೋಡಿ ರಥೋತ್ಸವ ನಡೆಯುತ್ತವೆ.
ಹ್ಮ ಅದು ಯಾವ ಊರು?
ಇಲ್ಲಿ ಮರೇಮಬಳ್ಳಿ ಅಂತ ಹೊಸ್ಪೇಟೆ ಹತ್ರ ಮರೇಮಬಿಳ್ಳಿ ಅಂತ ಅಲ್ಲಿ ಜೋಡಿ ರಥೋತ್ಸವಗಳು ಅದು ನಮ್ಮೂಊರಿಗಿಂತ ಇನ್ನೂ ಸಖತ್ತಾಗಿ ನಡೆಯುತ್ತೆ ಗೊತ್ತಾ?
ಅದು ಯಾವ ದೇವಸ್ಥಾನ?
ಅದು ಅಲ್ಲಿ ಬಂದ್ಬಿಟ್ಟು ಶ್ರೀ ರಾಮ ಸೀತೆ ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿದು ಆಂಜನೇಯ
ಇವೆಲ್ಲಾ ದೇವಸ್ಥಾನದ ರಥೋತ್ಸವ ನಡೀತಾವ
ಹಾ ಶ್ರೀನವಮಿ ಹಬ್ಬ ಗೊತ್ತಿಲ್ವಾ ನಿಮ್ಗೆ?
ಇಲ್ಲ ಕೇಳ್ಪಟ್ಟಿದ್ದೆ ಬಟ್ ಗೊತ್ತಿದ್ದಿಲ್ಲ.
ಓಹ ಒಂದು ಸೈಡ್ ಬರ್ಬೇಕು ನೀವು ಒಂದು ಟೈಮ್ ನಮ್ಮ ಊರಿಗೆ ಬನ್ನಿ ತೋರಿಸ್ತೀನಿ ನಿಮಗೆ ಹೆಡ್ತರಿದಾವೆ ಹೇಡ್ತರಿದ್ದಾವೆ ಒಂದು ಶ್ರೀ ಆಂಜನೇಯ ಸ್ವಾಮಿ
ಹ್ಮ್
ಹಂಬ ಆಗತ್ತಲ್ವಾ ಶ್ರೀರಾಮ. ಮತ್ತೆ ಸೀತಾಮಾತೆ ಲಕ್ಷ್ಮಣ ಪೂರ್ಮೋಹರ್ ಅಂತರ ಹಾ ಹೋಗ್ತೀವಿ ತುಂಬಾ ದೊಡ್ಡ ಜಾತ್ರೆ ಕನಂಣ್ರೀ
ಹೌದಾ
ಹಾ ಅಲ್ಲಿ ಸುತ್ತ ಸುತ್ತಮುತ್ತ ಊರಿಂದ ಕೂಡ ಬರ್ತಾರೆ. ತುಂಬಾ ಗ್ರಾಂಡ್ ಆಗಿ ನಡೆಸ್ತಾರೆ.
ಹಂಗಂದ್ರೆ ಚೆನ್ನಾಗ್ ಮಾಡ್ತಾರಂತ ಆಯ್ತು
ಓ ಫುಲ್ಲು ಅಲ್ಲಿ ಜಾತ್ರೆಯಲ್ಲಿ ಬ್ರೇಕ್ ಡ್ಯಾನ್ಸ್ ಮತ್ತೆ ಅದು ಡ್ರ್ಯಾಗನ್ ಇದು ಆಟೋ ಬರುತ್ತೆ ಅಷ್ಟ. ಇಂದು ಹೆಸರು ಗೊತ್ತಿಲ್ಲ ನನ್ಗೆ ಸಿಕ್ಕಾಪೇಟೆ ಆಟಗಳು ಬರ್ತವೇ
ಜೋಕಾಲಿ
ಹಾ ಹೌ ಹೌದು ಜೋಕಾಲಿ ಕೂಡ ಬರ್ತೇವೆ ಅವೆಲ್ಲ ಹಾಡಿ ಕೂಡ ಬರ್ತಿವಿ ಗೊತ್ತಾ ನಾವು
ಹೌದಾ? ಹಂಗಂದ್ರೆ ನಿಮ್ ಊರಲ್ಲಿ ಚೆನ್ನಾಗ್ ಮಾಡ್ತಾರಂತ ಆಯ್ತು.
ಓಹ್ ನಮ್ಮ್ಊಲ್ಲಿ ಸಿಕ್ಕಾಪಡ್ ಚೆನ್ನ್ ಮಾಡ್ತಾರೀ. ಯಾಕಂದ್ರೆ ಹಳ್ಳಿ ಕಡೆ ಅಲ್ವಾ ಸಿಟಿ ಕಡೆ ಅಷ್ಟೊಂದಿಲ್ವಾ. ಎಷ್ಟೊಂದಿಲ್ಲ?
ಹ್ಮ್
ನಮ್ ಹಳ್ಳಿ
ಹಬ್ಬಗಳು ಬಂದ್ರೆ ಎಲ್ಲಾರ ಮನೇಲಿ ನೋಡ್ಬೇಕ್ ನೀವು. ಒಂತರ ಖುಷಿ ವಾತಾವರಣ
ಹೌದಾ
ಹಾ
ನಿಮ್ಮ ಅಮ್ಮರು ನೋಡಕ್ ಹೋಗ್ತಾರ?
ಹ್ಞೂ ನಾವು ಫ್ಯಾಮಿಲಿ ಸಮೇತ ಹೋಗ್ತೀವ್ರಿ. ಹಾ ನಾನು ನಮ್ಮ ತಮ್ಮ, ನಮ್ಮ ಅಪ್ಪಜ್ಜಿ, ನಮ್ಮಅಮ್ಮ, ನಮ್ಮ ಅಜ್ಜಿ, ಒಂದು ಬರಲ್ಲ ಯಾಕಂದ್ರೆ ಅವ್ರಿಗೆ ವಯಸ್ಸಗಿದಲ್ವಾ
ಹೌದಾ ನಿಮ್ಮ್ ಅಜ್ಜಿನು ಹದಾರ?
ಹಾ ಅಜ್ಜಿನು ಇದ್ದಾರೆ. ಅಂದ್ರೆ ಅಜ್ಜಿ ಅವಾಗ ಬರ್ತಿದ್ರು ಈಗ ವಯಸ್ಸಾಗಿದಲ್ವಾ ಶೋ ಅದ ಕೆ ಬರಲ್ಲ ನಾನು, ನಮ್ಮ್ ಅಪ್ಪಾಜಿ, ನಮ್ಮ ಅಮ್ಮ, ನಮ ತಮ್ಮ. ಅವ್ ನಾಲ್ಕ ಜನ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ಪೂಜೆ ಮಾಡಸ್ಕೊಂಡು.
ಹಾ.
ಹಾಂ ಪ್ರಸಾದ ಇರುತ್ತೆ ಹಾಗೆ ಪ್ರಸಾದ ಕೂಡ ತಗೊಂಡು.
ಏನ್ ಪ್ರಸಾದ ಅನ್ಚ್ ಅಲ್ಲಿ ಪ್ರಸಾದ ಏನ್ ಅನ್ಸ್ತಾರ.
ಅಂದ್ರೆ ಸ್ವೀಟ್ ಮಾಡಿರ್ತಾರೆ. ಸ್ವೀಟು, ಅನ್ನ, ಸಾಂಬಾರ್, ಕಾಯಿ ಪಲ್ಯ ಅಂದ್ರೆ ಗೊತ್ ತ್ನಗೆ.
ಕಾಯಿ ಪಲ್ಯ ಅಂದ್ರೆ.
ಕಾಯಿ ಪಲ್ಯ ಅಂದ್ರೆ. ಅದು ಆಲೂಗಡೆ, ಬದನೇಕಾಯಿ, ಅಲ್ಲ ಎಲ್ಲಾ ತರಕಾರಿ. ಮಿಕ್ಸ್ ಮಾಡಿ ಮಾಡಿರ್ತ್ತಾರೆ ಹಾ ಅದೇ ಅದೇ. ಹಾ ಬದನೇಕಾಯಿ ಪಲ್ಯ ಅದೇ. ಸುತ್ತ ಏಳ ಹಳ್ಳಿಗೂ ಕೂಡ ಆಗುವಷ್ಟು ಪ್ರಸಾದ ಮಾಡಿರ್ತಾರೆ ಗೊತ್ತಾ.
ಯಪ್ಪ ಅಷ್ಟೊಡಗಿನೋ ಮಾಡಿರ್ತಾರ.
ಹ್ಮ ಈ ಲಕ್ಷ್ಯತ್ರ ಜನ ಬರ್ತಾರೀ. ರಥೋತ್ಸವ ನೋಡೋಕೆ ಸಿಕ್ಕಾಪೇಟೆ ದೊಡ್ಡವಿದ ಗೊತ್ತಾ.
ಅಷ್ಟು ದೊಡ್ಡ ತೇರ್ ನೋಡಕ್ ಅಷ್ಟು ಜನ ಬರ್ತಿದೀರಾ.
ನೀವು ಬರ್ಬೇಕು ಒಂದ್ ಟೈಮು ಒಂದ್ ಟೈಮ್ ಬನ್ನಿ ನಮ್ಮ ಊರ ಕಡೆ.
ನೀವ್ ಹೇಳಿದರ ಅಂದ್ಮೇಲ್ ಬರ್ತೀವಿ ನಾವು ಕೂಡ ಕರ್ಕೊಂಡ ಹೋಗ್ತಿರ ತಾನೇ.
ಓ ನೀವು ಬರೊದ್ ಹೆಚ್ಚ ನಾ ಕರ್ಕೊಂಡು ಹೋಗೊದ್ ಹೆಚ್ಚ ಹೇಳಿ.
ನೀವ್ ಬೇಷ್ಟ ಅಲ್ವಾ ಕರ್ಕೊಂಡ ಹೋಗಿ ನಮ್ಮೂರ್ ದೇವಸ್ಥಾನ ತೋರ್ಸ್ತೀವಿ. ರಥೋತ್ಸವ ತೋರಿಸ್ತೀವಿ. ಎಲ್ಲಾ ತೋರಿಸ್ತಿನಿ ನಿಮ್ಗೆ ಎಲ್ಲ. ನಮ್ಮ ಊರು ಪರಿಚಯ ಮಾಡ್ಸ ಕೊಡ್ತಿವಿ ಆಯ್ತಾ ಬನ್ನಿ ನೀವ ಅಷ್ಟೇ.
ಹ್ಮ್ ಬರ್ತಿವ್ರಿ.
ಹಾ. ನಮ್ಮ ಅಪ್ಪ ಅಮ್ಮ ಕೂಡ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಒನ್ ಡೇ ನಮ್ಮನೇಲಿ ಉಳ್ಕೋಬೇಕು ನೀವು.
ನೀವ್ ಹೇಳಿದಿರದ್ಮೇಲೆ ಉಳ್ಕೊಂತೀವಿ ಬಿಡ್ರಿ. ತೇರ್ ನೋಡ್ಕೊಂದು,
ಹ ತೇರ್ ನೋಡ್ಕೊ ಬರ್ಣ. ನಿಮ್ಗೆ ಬೇಕಾರೆ ಆ ದಿನ ನಿಮ್ಗೆ ಸ್ಪೆಷಲ್ ಆಗಿ ಊಟ ಕೂಡ ರೆಡಿ ಮಾಡ್ಸ್ತೀವಿ. ನಿಮ್ಗೆ ಏನ ಇಷ್ಟ ಹೌದು.
ಹಲೋ.
ನಿಮ್ಗೇನ್ ಇಷ್ಟ ಅಂದೆ.
ನಮೀಗಿ ಹೋಳಗೆ ಅಂದ್ರೆ ಇಷ್ಟ.
ಹಾ ಹಂಗಾದ್ರೆ ಆ ದಿನ ಬನ್ನಿ ನಿಮ್ಗೆ ಹೋಳ್ಗನೆೇ ಮಾಡಿಸ್ತೀನಿ.
ಹೌದಾ ಹ.
ಹೋಳಿಗಿ ತುಪ್ಪ ಹಾಲು.
ಹೌದ್ ಹಾಲುನು.
ಹಾ ಗೊತ್ತಿಲ್ವಾ ನಿಮ್ಗ.
ಹ್ಮ್ ಹ್ಮ್ ಹಾಲ್ ಊಟ ಮಾಡ್ತಾರ ಅಂತ ಗೊತ್ತಾಗಿದ್ದೆ ಇವತ್ತು.
ಅಯ್ಯೋ ಸಕ್ಕತ್ ಆಗುತ್ತೆ ರಿ ಹಾಲು ಹೋಳ್ಗೆ.
ಬರ್ಬೇಡ್ ನೀವು.
ಹಾ ಬರ್ತೇ ಇರು
ಹಾ ಓಕೆ ರೀ ಆಮೇಲೆ ಮಾಡ್ತೀನಿ ನಿಮಗೆ ಕಾಲು.
ಹಾ ಸರಿ ಅಯ್ತು